ಮಾತಾಡಲ ಲೋ ಹಲೋ
ಹ ಕವ ಬ
ಹಾ ಕೇಳಿಸಿದ್ದೇನೆ ಹೇಳಿ
ಹ ನಿ ಮಷ್ಟ
ಹಾ
ನಿಮ್ಮ್ ಹೆಸರೇನು
ನಮ್ಮ ಹೆಸರು ಪುಣ್ಯ ಅಂತ ನಿಮ್ಮ ಹೆಸರು
ಅಂತ ಹೇಳು
ಹಾ ಏನ್ ಮಾಡ್ತಿದ್ದೀರಾ
ಸ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಊಟ ಮಾಡಿದ್ದೇನ ಇವಾಗ ತಾನೇ ಇದ್ದ ಆಡ್ತಿದ್ದ ನೋಡಿ ನೀವು
ನಾನು ಮಲಗಿದ್ದೀನಿ ಸುಮ್ಮನೆ ಫೋನ್ ನೋಡ್ಕೊಂಡು
ಹ ಕೆಲ್ಸ ಏನರಿ ಮನ ನಿಗೆ ಕೆಲ್ಸ ಏನಿ ಹ
ನೀರ್ ಕುಡೀರಿ ನೀರು ಬೇಗ
ನೀ ಅಯ್ಯೋ ಇಷ್ಟೊಂದ ಕೇರ್ ಮಾಡ್ತೀ
ಕೇರಲ್ಲ ಇ ಮಿನಿಮಮ್ ಕಾಮನ್ ಸೆನ್ಸ್ ಒಬ್ರಗ ಹೇಳಿದ್ರು ಆದ್ರೆ ಏನಾದ್ರು ಹೇಳ್ದದು
ಓ ಹೌದಾಲ ನೋ ಹ್ಮ
ಏನು ಫುಲ್ ಗಾಳಿ ಸೊಂಡ್ ಬರ್ತೈತಿ ಎಲ್ಲಿ ಹೋದ್ರಿ ನೀವು ಆಕಾಶದಲ್ಲಿ ಏನಾದ್ೂ ಆ ಡ್ತೀರಾ ಹ
ನಿಮ್ ಯಾಕೋ ಜಾಸ್ತಿ
ಏನು ಜಾಸ್ತಿ
ಏನಿಲ್ಲ ರೆಡಿ
ಜಾಸ್ತಿ ಏನು ಹೇಳಿ ಪರವಾಗಿಲ್ಲ ನಾಚ್ಕೋಬೇಡಿ
ಬಿಡೀರಿ. ಮಾತಾಡಿ ಇಲ್ಲೊಬ್ರು ಅಣ್ಣ ಇದ್ದಾರೆ ಗೊತ್ತಾ ಅಣ್ಣ ಎ ಹಂಗ್ ಪಾತ್ರ ಉಸತವ್ರಿ ಅಂದ್ರೆ ಆ ಪಾತ್ರನ ಮುಳ
ಪತ್ರರೇಣ
ಮಾತ್ರನ ಕಿತ್ಕೊಂಡ್ ಬರ್ತಯ ಹಂಗ ಗೊಸ್ತವ್ರೆ ಪಾಪಪ ಬಿಸ್ಲಲ್ಲ ಬಟ್ಟೆನ ಹಾಕೊಂಡಿಲ್ಲ ಗೊತ್ತಾವರು. ಹ್ಮ ನಾನು ಉ ಕೊಟ್ ಬಿಡ್ಲ. ಇಲ್ಲಿ ನೋಡ್ತಿದ್ದೇನೆ ಇಲ್ಲೊ
ಅಂದ್ರೆ ಅ ನಮ ರೂಮ ಹತ್ರನಾ ಕಾಣಸುತ್ತಾ.
ಹ್ಮ.
ಶಾಪತ್ರ ಉಜ್ಜಿತವ್ರ ಅವ್ರು
ಹ್ಮ. ದೊಡ್ಡು ಪಾತ್ರೆ ಇದೆ ಅದು ಇತವ್ರೆ ಮೋಸ್ಟ್ಲಿ ಬೆಳಿಗ್ಗೆ ಟಿಫನ್ ಮಾಡಿದ. ರು ಅದ್ರಲ್ಲಿ ಅದತ ಅವ್ರ
ಚಪಾಪಾ ಅಂತವ. ಎಲ್ಲಾ ನೋಡಿದ್ರೆ ಚಪ್ಪಾಪ ಅನ್ಸುತ್ತೆ ಅಲ್ವಾ ಎಷ್ಟ ಕಷ್ಟ ಪಡ್ತಾರೆ. ಜೀವನದಾಗ
ಚೆನಿಲ್ಲ ಆರಾಮ ಇದ ಏ ಅಮ್ಮರಾಮ ಬಿಟ್ಟಿದ್ದಾರೆ ನ ಆ ಅವರು ಹೆಂಗಿದ್ದಾರೆ. ನಣ ಮೈ ಅವ್ರನ ಬೆ ಬೆನ್ನು ಉ ಪೂರ ಸುಡತಿದ್ದಾರೆ. ಅದ್ರಲ್ ಬರೆ ಆ ಪಾತ್ರೆನ ಇತವನ ಗೊತ್ತ ಅಣ
ಪ್ಪಾ ಅಪ್ಪಾ ಅನ್ಸತಿ ಚನ್ನಗಳು ಯಾವ್ಯಾವ ತರ ಎಲ್ಲಾ ಜೀವನ ಬದಿಕ್ತಾರೆ ನೋಡಿ.
ಮನೆ ಬಿಟ್ಟು ಹೊರ ಕಡೆ ಬಂದ್ಮೇಲೆ ಗೊತ್ತಾಗುತ್ತೆ.
ಹ್ನು ಎಲ್ಲರಿಗು ಒಂದೇ ತನ ಒಂದೇ ತರ ಜೀವ್ನ ಇರಲ್ಲ. ಪಾ
ಅವ್ರಗ ಮಾತ್ರ ಹ ಮುಂದೆ ಹಿಂಗಗೆ ಅವತಿ ಇರ್ಬಾರ್ದು ಅಂತ ನೀವ ಹೇಳ್ಕೊಡ್ತೀನಪ್ಪಾ ನಾ
ಹ್ಮ.
ನೀ ಬರ್
ಯಾ ನಾ ನಾವು ಬೇಡ್ಕಂತೀವಿ ಅದೆಲ್ಲ ಹೇಳ್ಬೇಕ ನಿಮ್ ಹ್ಮ.
ಹಾ ಹೇಳದುಸ ಅ ಇಲಿ ಅ ಕ
ಆ ತರಾ ಕಷ್ಟ ನೋಡೋದಕ್ಕ ಒಂತರ ಮ ಮಕ್ಳನ್ನೆಲ್ಲಾ ಕರ್ಕೊಂಡ್ ಬರ್ತಾರೆ ನೋಡಿ.
ಅವ ಇಲ್ಲೂ ಅದೇ ಹುಡುಗಿ ಇದಾರೆ ಅಂದ್ರೆ ಒಂದು ಆಂಟಿ ಇದ್ದಾರೆ. ಹ ಕರ್ ಕಡೆ ತೆ ಸಾಪ ವ ಹ
ಹ್ಮ ಮತ್ತೆ ಕ ಈ ತರ ಆಯ್ತು. ಹ್ಮ ಬಿಡಿ ಯಾವರ್ಗೂ ಒಂದ ದಿನ ಬರುತ್ತೆ ಒಳ್ಳೆ ದಿನ ಅವಾಗ ದೇವ್ರಲ್ಲ ಕೊಡ್ತಾನ ಅವನಿಗೆ ಹ್ಮ ಹ
ಸೌಪ ಹ್ಮ ಏನ ನೋಡ್ತಾರೆ ಇವ ಆಂಂತ ಸೋಪನ ನ ನೋಡ್ತಾರ ಈ ಅಣ ಸ್ವಲ್ಪ
ಅಂದ್ರೆ ಒಬ್ರೇ ಒಬ್ರೇ ಮಾಡ್ತ ರ ಎಲ್ಲ ಯಾರಾದ್ರೂ ಇದ್ದಾರ ಅಕಪ್ಪ ಹ ಒಂದೇ ಪತ್ರ ಐತೆ ಇಲ್ಲ ಜಾಸ್ತಿ
ಹ ಒಂದು ಎರಡು ಮೂೂರು ನಾಲ್ಕ ಇದೆ.
ಹ್ಮ.
ಹ್ಮ ಹ ಹ ಹ್ಮ ಅ ದ ಹ್ಮ.
ಸರಿಯಾಗಿ ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿದ್ ಜಿಟ್ಟಿ ಅವ್ರೇ
ಹ ದಿನ ದಿನ ಒಬ್ರ ಮಾಡ್ತಿರ್ತಾರೆ ಅಂದ್ರೆ ದಿನ ಒಬ್ಬೊಬ್ಬರು ಅಂತಾನ ಹೇಳಿ ಬರ್ದಿರ್ಟ್ಟರಲ್ಗ ಆತರ ಮಾಡ್ತಿದಾರೆ ಅನ್ಸುತ್ತ ನ ಬಿಸಲಗಿದೆ
ಮ ಅಲ್ಪ ಸ್ವಲ್ಪ ಅಷ್ಟೊಂದ ಜಾಸ್ತಿನೇ ಇಲ್ಲ ಅಷ್ಟೊಂದ ಕಡಿ್ಮೆನೇ ಇಲ್ಲ
ಹ ತುಂಬಾ ಗುತ್ತಾರೆ ತುಂಬಾ ಅಲ್ಲಿ ತುಂಬಾ ಬಿಸಿಲು ಕಾಲು ಸುಡತಿತೆ ನಂಗೆ
ಅಷ್ಟನ್ ಬಿಸ್ಲಾ ಮೊನ್ನೆ ಮೊನ್ನೆ ತಾನೇ ಮಾಡ ಮಳೆ ಬರ್ತಿತ್ತು ನಮ ನಮ್ ಕಡೆ
ರಾತ್ರಿ ಕೂಡ ಬಂದಿದೆ ಅೀ ಮಳೆ ಸುಮ್ಮನೆ ಬೆಳಗ್ಗೆ ದೊಳಕಗೆ ಬಿಸ ರಾತ್ರಿ ಆಗತ್ ಮಳೆ ಬರಿ ಇದ್ದೇ ಆಯ್ತು
ಯಾವದುು
ಇದೆಆಯೆತು! ಬರೆಮಳೆಬರೋದು ಮತ್ತೆ, ಬರೋದು
ಅಂತಕ್ಲೇ, ಒಂದೇ ತರ ಇರಲ್ಲ ವಾತಾವರಣ ಚೇಂಜ್ ಚೇಂಜ್ ಆಗ್ತಿರತ್ತಲ್ಲ. ಎಲ್ಲ ಚೆಂಜ್ ಚೈಂಜ್ ಆಕ ಇರ್ತಾರೆ ಮನುಷ್ಯ. ಚೇಂಜ್ ಆಗ್ತಾರೆ.
ಅಲ್ಲ ಮನು ಅಲ್ಲ ಮನುುಷರೆ ಸರಿ. ಚೇಂಜ್ ಚೇಂಜ್ಗ್ತಾರಾ ಇದ್ರಿ ಇ ಇದು ವಾತಾವರಣ ಏನ್ ಕ್ಕ
ಹಂಗೆ ಹಳ್ಬಾರ್ದು ವಾತಾವರ್ಣನೇ, ಚೇಂಜ್ ಆಗ್ತಾರೆ ಮನುಷ್ಯರು ಯಾವ ಲೆಕ್ಕ ಅನ್ಬೇಕು.
ಹ ಇರ್ಲ ಇದನ ಅದಿಕ್ಕೂ ಕಂಪೇರ್ ಮಾಡ್ಕೋ.
ಹ್ಮ
ನಿದುಂ ಕುಸರಾಟ ಅನಂಗೆ ಗಾಳಿ ಬರ್ತೇವಿ ಅನ್ನೋ ತರ ಕೇಳುತ
ನಂದು ಗಾಳಿ ಬರ್ತೈತ.
ಹತ ಆ ಕೇಳತಿದ್ದೇನೆ ನಿಮಗೆ ಇಾಗಿಲ್ಲ
ಏನು ಆರ್ಸಿಬಿದು ನಿನ್ನೆ ಏನಾಯ್ತು ನಿನ್ನೆ ಇತ್ತ ಮ್ಯಾಚ್ ಆರ್ಸಿಬಿದು.
ಇಲ್ಲಾರೀ ನಿನ್ನೆಲ್ಲ ಇರ್ಲ ನಿನ್ನ ಹಾ ನನ್ ನೆನಪಿಲ್ಲಾರಿ ಹೇಳ್ಬೇಕು. ತೊಂದ್ರೆ ಮೊದ್ಲೇ.
ಏನ್ರಿ ನೀವು ಆರ. ಸಿ. ಬಿ ಫ್ಯಾನು ಫ್ಯಾನೆ ಇಲ್ವಾ ನಿಮ.
ಅಪ್ಪಟ ಅಭಿಮಾನಿ.
ಅಪ್ಪಟ್ಟ ಅಭಿಮಾನಿ ಅನ್ಕೊಂಡು ನನ್ಗ್ ಗೊತ್ತಿಲ್ಲ ಹಂಗೆ ಹಿಂಗೆ.
ಇಲ್ಲ ರೀ ನಿನ್ನೆ ಇತ್ತು ಅನ್ನೋದೇ ಡೌಟ್ ಹಾಕ್ತಿದೆ ನನ್.
ನೇನ್ನೆ. ನೆನ್ನೆ ಇರ್ಲಿಲ್ಲ... ನೆನ್ನೆ ಆರದು. ನಿನ್ನೆ ಆರಾರ್ ಮಟ್ಟೇ
ನೀ ನೋಡ್ತೀನ
ಹ್ಮ್ ನಾವ್ ನೋಡ್ತೀವಿ ಆಯ್ತಲ್ಲಲ್ಲ.
ಅದಕ್ಕೆ ಹೇಳಿದ್ರಿ ನೀವು
ಹ್ಮ್.
ನಿಮ್ಗ್ ಜಾಸ್ತಿ ಇಷ್ಟನಾ ಆ ತರ ನೋಡೋದೆಲ್ಲ.
ಜಾಸ್ತಿ ಇಲ್ಲ ಬಟ್ ನಮ್ ಆರ್. ಸಿ. ಬಿ ಫೈನಲ್ಸಗೆ ಹೋಯ್ತಲ್ವಾ.
ಖುಷಿ ಬಿಡಿ ಅದೇ ಬೇರೆ ಲೆವೆಲ್
ಹ್ಮ್ ಅದಕ್ಕೆ ನೋಡ್ತಿದ್ವಿ. ಯ ಅವ್ರ ಜೊತೆ ಅವರ ಯಾವ ಯಮ ಯನ. ಅದೇ ಯಾರ್ ಟೀಮ್ ಆಡಿದರಾ ಅವ್ರ ಜೊತೆ ಅಂತ.
ಹ್ಮ ಇವಾಗ ಯಾರ ಆಡ್ತಾರೆ ಮತ್ತ ಅವ್ರ ಜೊತೆ
ಇವಾಗ ಏನ್ಅಂದ್ರೆ ಜೀಟಿದು ಫೈನಲ್ ಹೋಗಬೇಕು
ಹಾ
ನಿನ್ನೆ ಯಾವ್ದು ಸೋತಿರುತ್ತೆ ನೋಡಿ ಟೀ ಟೀಮು ಅದು ಅವ್ರ ಜೊತೆ ಆಡ್ತಾರೆ. ಟ್ಟ ಅವ್ರ ಜೊತೆ ಅದ್ರಲ್ಲಿ ಯಾರ್ ವಿನ್ ಆಗ್ತಾರೋ ಅವ್ದು ಅವ್ರ ಜೊತೆ ಆಡ್ತಾರೆ.
ಹೌದಾ ಮತ್ತೆ ಈಗ ಆರ್ ಆರ್ ವಿನ್ ಆಯ್ತಲ್ವಾ ನಿನ್ನೆ
ಆರ್ ಆರ್ ಹಾ ಆರ್ ಆರ್ ಗು ವಿನ್ ಆಯ್ತು
ಆರ್ ಆರ್ ವಿನ್ ಆದ್ರು ಇವಾಗ ವಾ ನಮ್ ಗೊತ್ತಾಗಿರ್ಬೇಕಿತ್ತುಲಾ ಆರ್ ಸಿಗದಿತ್ತು ಆರಾರೇ ಆಡುತ್ತೆ ಅಂತ
ಆರ್ ಆರ್ ಇಲ್ಲ ಆರ್ ಸಿ ಬಿ ಆಡಲ್ಲ ಫಸ್ಟ್ ನೆಕ್ಸ್ಟ್ ಇವ್ರದ್ದಾಗುತ್ತೆ ಯಾರು ಜಿ ಟಿ ಸೋಲ್ತಲ್ವಾ ಜಿ ಟಿ ಮತ್ತೆ ಇವ್ರ್ ಸೋತಿರೋರು ಆಡ್ತಾರೆ. ಆಮೇಲೆ ಆರ್ ಆರ್ ಜೊತೆ ಆ ಆಮೇಲೆ ಅವರು ಮೊದ್ಲು ಆರ್ ಸಿ ಬಿ ಅವ್ರ ಜೊತೆ ಆಡ್ತಾರೆ ಮತ್ತೆ ಆರ್ ಆರ್ ಅವ್ರ ಜೊತೆ ಆಡ್ತಾರೆ ಅಂತ ಜೊತೆ ಅವಾಗ ಯಾರನ ತರ ಹ್ಮ್ ನನಗೂ ಅದ್ರ ಬಗ್ ಸ್ವಲ್ಪ ಕನ್ಫ್ಯೂಷನ್ ಆಯತ ಗೊತ್ತಿಲ್ಲ ಬಟ್ ಜಿ ಟಿ ಮತ್ತೆ ನನ್ನೆ ಯಾವ್ ಸುತ್ತೋ ಅದ ಆಡುತ್ತೆ ಅಂತ ನೆಕ್ಸ್ಟ್
ಹ್ಮ್್ಮ ಹ್ಮ ನಾನ ಅದ ಪಾತ್ರೆ ಏನ ಕುಡಿಸತಿದೀನಿ ಬಿರಿಯಾನಿ ಮಾಡಕ
ಹ್ಮ್ ಇವತ್ ಯಾವ ವರ ಆಗತ್ತು
ಗುರುವಾರ ಇವತ್ತು
ಹ ಗುರುವಾರ ನಿ ಗುಧವಾರ ಏನ್ಪ್ ಮಾಡ್ತಾರೆ ಗುರುವಾರ
್ರೆ ಆ ಅನ್ನ ಮತ್ತ ಮಣ್ಣ ಿ ಅದಕ್ಕೆ ಸ್ವಲ್ಪ ಪಾತ್ರೆ ಅಂದ್ರೆ ಪಾತ್ರೆ ಒಲೆ ಮೇಲೆ ಇಟ್ಟ್ರೆ ಇದ ಬಡ್ದ್ ಅಂತ ಹೇಳಿ
ಮತ್ತೆ ಏನಪ್ಪಾ ಇ
ಹ್ಮ್
ಏನೋ ಒಥರ ಹ್ಮ್ ಬೇಜಾರು ಅನ್ಸುತ್ತೆ ನನ್ಸ ಆತರಲ್ಲ ಮಾತಾಡುದ್ರೆ ನಿಮ್ದು ಯಾಕೋ ವೈಸೂ ಸರಿಯಾಗಿ ಕೇಳ ಿಲ್ಲ ಯಶೋದ ಅವರ ಹಂಗ ಅಂದ್ರೆ ಎ ಗರ ಗರ ಗರ ಗರ ಅಂ
ಹೌದಾ ನಿಮ್ದು ಹಂಗೆ ಅನ್ಸ್ತಿದೆ ಬರೋಬರನೆ ಬಟ್ ಇರ್ಲಿಬ್ಬಡು ಅಂತ ಹೇಳಿ ಮಾತಾಡ್ತಿದ ಿ ಇನ್ನ ಒಂದ ಎರಡು ನಿಮಿಷ ಅಲ್ವಾ
ಹ್ಮ ಮಾತಾಡಿ ಮಾತಾಡಿ ಸರಿ ಏನಾಗಲ್ಲ
ಒಲೆ ಹಸ್ತವ್ರೆ ಅದೇ ಅಡ್ಗೆ ಮಾಡಕ
ಹೌದಾ
ಚಿಕ್ಕಹೂಡಗಿನೆ ವಲಿ ದೇವ್ರೆ
ಅವರು ಚಿಕ್ಕ ಹುಡುಗಿನ್ ಕರ್ಕೊಂಡ್ ಬಂದವ್ರಲ್ಲ ಅಷ್ಟೊತ್ತ ಅವ್ರೆ ಅವರು ಕ ಸಲ್ ವೈಲ್ಡ್ ಗೋ ಹುಡುಗಿನ ಅಂದ್ರೆ ಸ್ಕೂಲ್ಗೆಲ್ಲ
ನ ಹೆಂಗ್ ಕಳಸ್ತಾರೆ ಹೇಳಿ ಅವ್ರೇ ಕಷ್ಟಪಟ್ಟು
ಅಂದ್ರೆ ಗೌರ್ನಮೆಂಟ್ ಸ್ಕೂಲ್ಗೆಲ್ಲಾ
ತುಂಬಾ ಚಕ್ಕಳಯಿದ್ದಾಳೆ ತುಂಬಾನ ತುಂಬ ಒಳಿನ ಎರಡು ವರ್ಷ ಅಷ್ಟೇ ಹಾ
ಹ್ಮ್
ಇನ್ನೆಲ್ಲ ಮಾಡ್ತರ ಉಟ ಅವ್ರ ನಿನ್ ಕಳಸ್ತಾರೆ ಹೇಳಿ ಅಣ್ಣ ಪಾತ್ರೆ ಉಜ್ಜಿ ಒಳಗಡೆ ಇಟ್ಟು ಹೋಗ ಹೊರಟ ಎಲ್ಲ
ಹ್ಮ್ ಎಲ್ಲ ವಟಾ ಬಿಟ್ಟವ
ುತ್ತಾ ಹ ಲ್ಲ ಸೈತ ಮೋಸ್ಟ್ಲಿ ನೀರು ನಾ ಸಾಕಾಗಿರ್ಬೇಕು ನೀರು ತಗೋಗಿರ್ತಾರೆ ಇದು ಮತ್ತ ತಗೋಗಿರ್ತಾರೆ ಬೇಕಂತ ನೀರ್ ಬೇಕಂತ ಅದಕ್ಕೆ ಹಚ್ಚಕ್ ಹೋದರು ಹ್ಮ್
ಮತ್ತೆ ಇನ್ನೊಂದು ಸಮಾಚಾರ ಬಟ್ಟು ಯಾರ
ಮಾಡಡಿ ಪನ್ನಾರ
ಬಿಟ್ಟವರ ಕಿ ಪರ್ಪದೆಲ್ಲ ಕೇಳಸ್ಕೊಂಡ ಮತ್ತೆ ಜಿತ್ಯ ಅವ್ರ ನೀವು ಅಂದ್ರೆ ಬೆಂ್ಗಳೂರಲ್ಲೇ ಇರದಾ ನೀವು
ಇಲ್ಲ ಇಲ್ಲ ಪುಣ್ಯ ಅವ್ರೆ ನಾವು ಇದು ಏನು ಮೈಸೂರಲ್ಲಿದ್ದೀವಿ
ಹ ಮನಸರಲ್ಲಾ ಅಂದ್ರೆ ನೀವು ಅಲ್ಲೆಲ್ಲ ಅಂದ್ರೆ ನೀವು ಅಲ್ಲೆಲ್ಲಾ ಪ್ಲೇಸ್ನೆಲ್ಲ ಡಿಸ್ಕ್ರೈಬ್ ಮಾಡಲ್ವಾ ಚೆನ್ನಾಗಿ ಯಾವದ ಯಾದು ಅಂತ
ಸ್ವಲ್ಪ ಹೇಳಿ ನಮ್ಗೂ ಅಲ್ಲ ಪ್ಲೇಸನ್ ಬಗ್ಗೆ ಎಲ್ಲ ಮೈಸೂರ್ ಪ್ಲೇಸ್ ಬಗ್ಗೆ ಹಲೋ ಹಲೋ ಹ್ಮ